ಹಲೋ. ಹಲೋ. ಹಲೋ. ಇತತಾನ ವಯಸ್ಸು.
ಹಲೋ ಬ್ರೊ.
ಹಾ ಚತ ತಂಗ ನಿಮ್ದ.
ಆ ಚದ ಹೇಿದರು.
ಕ.
ಹಬ. ದೋ ಹಾ ಊಟ ಮಾಡ್ಬೇಕ ನಿಮ್ದು ಬ್ರಾ.
ಹ ಅದೇ ಹೋಗ್ಕಗ ಒಂದ್ ಗಂಟೆ ಒಂದರೆ ಆಗ್ತಾರಾ ಆರಾಮ್ಸದಯ. ಈಗ ಒಂದವರೆರಿಗೆ ಹೋಗ್ತೀವಿ ಆರಾಮ್ಸ ಹ್ಮ ಜಟ್ಟ ಮಾಡಿ ಊಟ ಮಾಡ್ಕಂಗ ಮಕೊಬಡ ಆರಾಮ್ ಸರಿ. ನಾಳೆಂತ ಹೋದಕ್ ಸ್ಟಾರ್ಟ್ ಮಾಡದು.
ಸ್ಟಾರ್ಟ್ ಮಾಡಿಿದ್ರೋ ನಾಳೆ ನಾಡ ಬಂದ್ರೆ ಮುಂದಕ್ ಕಾಕೊತ ಹೋಗಬೇಡಿ.
ಇಲ್ಲ ಇಲ್ಲ ಡೈಲಿ ಓದ್ತವಿ ಬಟ್ಟ ನಾ ಆಥರ ಕೆ ಕುಂತನಿ.
ಹ ಹಾ ಯಾವಾಗಿಲಿಂದ ಸ್ಟಾರ್ಟ್ ಮಾಡ್ತೇವೆ ಅವಾಗಿಲಿಂದ ಓದ.
ಹ್ಮ್ ಅಷ್ಟೇ ಅಷ್ಟತ. ನೀವ ಅದ್ರ ನ. ಹ ಎರಡು ವರ್ಷ ಟೈಮ್ ಇದೆಯ. ಹಾವದುಮತ್ರ. ಪಫೇಸ್ ಮಾಡಬಹುದನ್ನ ಆತರ ಈಗಾರ ಎರಡರ ಸಾವಿರಾಂ ಸಾರಿ ಮುಷಿಿಸಿದರು.
ಇಲ್ಲ ಟಮ್ಏನಕ ನಾ ಓದಿ್ರ ಮೇ ಡಿಫೆಂಟ್ ಆಗತ್ತಲ್ಲ ಎರಡ್ ವರ್ಷ ಮೂರ್ ವರ್ಷ ಅಂತ ಟೈಮಿಂಗ್ಏ ಅದಕ್ಕಏನ್ ಆಗಲ್ಲ.
ಹ್ಮ್ ನಾ ಓದ್ ಡಿಪೆಂಡ್ ಆಗ ಅ್ರ ಟೈಮ್ ಬೇಕಲ್ಲ ಅಂದ್ರೆ ಓದಕ್ನ ಟೈಮ್ ಬೇಕಾಗುತ್ತಲ್ಲ ಬರೋ ಎಷ್ಟು ಟ್ಯಾಲೆಂಟ್ ಇದ್ರನ ಹ್ಮ್ ಅದಕ್ಕೆ ಟೈಮಕಾಗತ್ತ ನೀವ ಒಂದ ಒಂದ ವರ್ಷದ ಜ ಮಾಡ್ಕೊಬೋುದು ನೀವು ಹತ್ತು ವರ್ಷ ಒದ ಜಾ ಮಾಡ್ಕಬೋುದು ನಿೇಲೆ ಡಿಪೆಂಡ್ ಬರೋ
ಆ
ಹ್ಮ್ ಅಷ್ಟ ಶ್ರಗಣೇಶ ಶಮತಿ ಆರ್ ಸರಿ ಯಾವದಾದ್ರರು ಒಂದು ಕೋಿಂಗ್. ಈಗ ಕೋಿಂಗ ಇಂಟ್ರೆಸ್ಟ್ ಅ್ರೆ ಕೋಚಿಂಗ್ ಮಾಡುವ ಇಂ್ರೆಸ್ಟ್. ಇಲ್ಲ ಅಂದ್ರೆ ಪರವಾಗಿಲ್ಲ ಬೇಡ ಇಲ್ಲಿ ಆರಾಮ್ ಸರಿ ನೀಾವ್ದ ಫೋಕಸ್ ಮಾಡತಾ ಇದ ಅದಕ್ಫೋಕಸ್ ಮಾಡ ಆರಾಮ ಸರಿ ಕುತ್ಕ.
ಮಳ ನ ಏನಾದ್ರು ಒಂದ ಮಳ.
ಹ ಅದೇ ಸು್ನೆ ಪಾಲ್ ಕುಂತಾರೆ ಅದ ಬರಲ್ಲ ಬಟ್ ನೀವು್ಬೇಕ ಇತ್ತ ಅಂದ್ರ ಮಾಡಿ ಆರ್ ಸರಿ ಆರಾಮ ನ ಡೇರಿ ಮುಗ್ಕೊಂಡಂತ ಆರಾಮ. ಸರ್ ಜೀವ ಮಾಡ್ತಂದಾರೆ ಆರ್ ಸರ್ ಡಿಗ್ರಿ ಮುಗ ಆರ್ ಸರ್. ಕುಂದರೆ ಪರವಾಗಿಲ್ಲ ಬಟ್ ನಾ ನಾದ್ರು ಮಾಡ್ತೇನೆ ಅಂದ್ರೆ ಕೋಚಿಂಗ್ ಇವಾಗ ಸಡನ್ಲಿ ಕೋಚಿಂಗ್ ಹೋಗ್ರ ಮು್ರ ಕೆಲ ನೋಟ್ಸ್ ಚ ತಾವು್ ನೋಡ್ಸೋದ್ರರಿ.
ನಾವು
ಹ್ಮ್ ಇದ್ ಮಾಡ್ಬೇಕನ ಇತ್ತಂದ್ರ ಮಾಡ್ರಿ ಈಗ ಮುಂದೆ ಯಾವ್ದ್ ಮಾಡ್ಬತ್ ಮಾಡ್ರಿ ಯಾವ್ದ್ರ ಗುರಿ
ನಾವು
ನೀ ಏನ್ ಮಾಡ್ತಾರೆ ನೀ ಇಸ್ಲಿ ಅಂತ ಹೇಳಿದ್ದಳಗಡೆ
ಹಬ
ಯಾವ್ ಮಾಡ್ಬೇಕಂದ ಮಾಡಿದ್ದಿ ಅಂದ್ರೆ ಈಾಮ ಆದು ಮೆನನು
ನನ್ನ ದ
ಅಂದ್ರೆ ನಿ್ಗೆ ಯಾವ್ದ್ ಇಷ್ಟ ಅಂತದ
ನ ನನ್ಗೆಬ್ರು ನನ್ಗಿರೋದು ಆರ್ ಅರಿಮಿ ಮಾಡಗಟೇಿ
ಅ್ರೆ ಅದೇ ಸೆಂಟ್ರಲ್ ಗೌರ್ಮೆಂಟ್ ಸೆಬಸ್ ಓದ್ಾ ಇರಬೇಕು ಡೈಲಿ
ಹಬಾ ಅದ್ ಬಿಟ್ಟ್ರೆ ನಾನು ಎಲ್ಲಾದ್ರರು ಎಲ್ಲಾದ್ರರು ಗಂಟೆಯಲ್ಲಿ ಕೆಲ್ಸ ಮಾಡೋದು ಯವು
ಅಂದ್ರೆ ಅಂದ್ರೆ ನಿಮ್ದು ಕಾಮರ್ಸ್ ಇದು ಇದು ಸಬ್ಜೆಕ್ಟ್
ಹಾ ಬ್ರೋ
ಕಾಮರ್ಸತ ನೆಮದು
ಹಾಬೋ
ಂದ್ರೆರ್ ಸರಿ ಅಗ್ನ ಮಾಡ್ಕತ್ತ ತಬರ ಮುಂದೆ ವರ್ಷ
ಆಗಿ ಬ್ರೋ ಆಗಿ
ಇಲ್ಲ ಕಾಮರ್ಸ್ ಇದ್ದ್ರ ಬಾಳಷ್ಟ ುಲ್ ಅನ್ಸುತ್ತ ಯಾಕಂದ್ರೆ ಇಪ್ಪತ್ ಮಾರ್ಕ್ಸು ಬರೀ ಇದೇ ಮ್ಯಾಥಸ್ ಇರತ್ತಲ್ಲ ಬಹಳ ಈಜ ಕೇಳ್ತೆ ಅದಾಗ ನಿಮ್ ಕಾಮರ್ಸ್ದರಿಗೆ ಅರ್ಧ ಕುಡ ಕುಡ್ತಿೀರಿ ನೀವೆಲ್ಲ
ಮತ್ತ ನ ಸಕ ಕರ್
ಅದ ಗೊತ್ತಾಯ್ತು ನನಗೆ ಕಾಮರ್ಷ್ ಇದ್ದರ್ಿಗೆ ಬಾಳ ಸುಲಭ ಅತ ಮ ಯಾಕಂದ್ರೆ ನಮ್ ದೋಸ್ತ್ ಬೆಳಗ್ಗೆ ಅವವತ್ತು ಎಗ್ನವರ ಬಳಗೆ ಹೋಗಿದೀವಿ ಆ ಒಂದು ಕಾಮರ್ಸ್ ಅಂತೆ ಎಷ್ಟ ಆಗಿದಪ್ಪಾ ಅಂತ ಕೇಳಿದ್ರೆ ಇಪ್ಪತ್ ಇಪ್ಪತ್ತಾಗಿದ್ದೇನೆಂತೆ. ಐದು ರಿಜನಿಂಗ್ ಟ್ವೆಂಟಿ ಮ್ಯಾಚ್ ಇತ್ತು ಎಷ್ಟ ಹಾಕಿದೆ ಅಂದ್ರೆ ಒಂದು ಅದರಲ್ಲಿ ಎರಡ್ ಮೂರು ತಪ್ಪರ್ಬಹುದು ಉಳಕಲ್ಲ ರೇಟ್ ಅಂತ ಅಂದ ಅಷ್ಟು ಕಫಿಡೆಂಟ್ ಂಡಿತ ಆಗುತ್ತೆ ಅಂದ್ರೆ ಬರೀೀ ರೂಪಬದುರ ಬರುತ್ತೆ ಆರರಿ
ಯಾಕ ಇರ್ಬದಾರ
ಹ್ಮ್ ಮ್ಯಾತ್ಸ್ ಇದ್ರೆ ಆಯ್ತ ನೋಣದ ವರ ಆಗುತ್ತೆ ನಮ್ಗೆಲ್ಲ ಸ್ವಲ್ಪ ನಮ್ ಪತ್ರದ್ದಂಗೆ ಮ್ಯಾಥಸು
ಇಲ್ಲ್ ಮದ್ ಹತ್ರ ಹದೇ ಕಲ್ಕಂತ ಬಂದಿವವಲ್ಲಾ ಹಂಗಾಗಿ ಸ್ವಲ್ಪ ಪಾದಮ ಗೀ ಜನಿಸ್ತದೆ ಬಟ್ ನೀವು ಕಲ್ತಿನ್ವಲ್ಲ ಅದಕ್ಕಾಗಿ ಸ್ವಲ್ಪಟಪ್ಪಪ್ ಅನ್ಿಸತೆ ಬಟ್ ಏನ್ ಕಲ್ತ್ೆ ಸೂತ್ರದ ಏನ್ ಕಲ್ತ್ ಬಿಟ್ರೆ ಈಗಿಬ್ರು ಅದ್ನೆಲ್ಲ.
ಹ್ಮ್ ಈಜ ಬಟ್ಟೆ ಇಂಟ್ರೆಸ್ಟ್ ಕೊಟ್ಟ ಮಾಡಿಲ್ಲಲ್ಲ ಅ ಅದಕ್ಕೆ ಹಂಗ ಜಾಸ್ ತೊಂದ್ರೆ
ಒಬ್ಬ ಯಾವ್ದಾದ್ರು ಇಷ್ಟಪಟ್ಟ ಓದ್ಬೇಕಾದ್ರೆ
ಹ್ಮ್ ಇನ್ನ ಇನ್ನ ಯಾವ ಸೈನ್ಸ್ ಹೇಳೋ ಏನ ಆರ್ಟ್ಸ್ ಹೇಳೋ ಕೆಲವೊಂದು ಪೊಲಿಟಿಕಲ್ ಆಂತ ಮಾಡ್ತೀವಿ ಬಟ್ ಮ್ಯಾಥ್ಸ್ ಅಂದ್ರೆ ಹದ್ರೆ
ಸೈನ್ಸ್ದ ಏನ್ರೆ ನಮಗೆ ಸ್ವಲ್ಪ ದರ ಸರ್ತವಿ ಮ್ಯಾಥಸ್ ಅಂದ್ರ ಸ್ವಲ್ಪ ನಾ ಮುೆನೆ ಹ್ತೀವಿ
ಕಲ್ ಕೆಲವ ಮೇಲೆ ಹೋಗುತ್ತೆ
ಹೌದೌದುಡ
ಹ್ಮ
ಹಂಗೆ ನಾವ್ ಆರ್ಮಿ ಮಾಡ್ಬೇಕ್ರರು ಇಲ್ಲಂದ್ರೆ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಬೇಕಂತ ಅನ್ಕವಿ ಇವಾಗ ನಮ್ಮ್ ಬ್ರದರ್ ಅವನು ಇದ ಮುಂಗಸರೊಬ್ರು ಕಾಮಾರ ಸುಮನೆ ಇರೋದ ಅವ್ನ ಕಾಮ ಸವಾರಬ ಇದು ಹುಣಸಗಿ ಹುಣಸಗಿ ತಾಾಲೂಕಲ್ಲಿ ಅವ್ನ್ ಕೆಲಸ ಮಾಡ್ತೊಂಡ್ ಬ ಕೆನರಾ ಬ್ಯಾಂ ಅಲ್ಲಿ ಅಮಂಟಕ್ ಏಜೆಂಟ್ಗಿ
ಅಂದ್ರೆ ಅದು ಗೌರ್ಮೆಂಟ್ ವೆೇಕೆನ್ಸಿ ಅಲ್ತಾನೆ
ಹಾದ ಜಸ್ಿ ಗೌರ್ಮೆಂಟ್
ಹ ಅಂದ್ರೆ ಐಪಿ ಬಿ ಪಿ ಐ ಪಿ ಪಿ ಎಸ್ ಅಂದ ಬರುತ್ತಲ್ಲ
ಹಾ ಹಾ
ಇಂಡಿಯನ್ ಬ್ಯಾಂಕಿಂಗ್ ಅಂದ್ರೆ ಯಾವಂದು ಪ್ರತಿಯೊಂದು ಪೋಸ್ಟ್ ಅದ್ರ ಮೇಲೆ ಬಿಡ್ತಾನಲ್ಲ
ಹಾ ಹಾಗ ಅಂತೇಳಿ ಬರುತ್ತಲ.
ಹಐ ಬಿ ಐ ಬಿ ಪಿ ಬಿ ಅಂತ ಬರ್ಲ್ಲ ಯಾವ್ದದು.
ಹಓ ಅದೇ ಬರೋ.
ಹ ಅಂದ್ರೆ ನೀವು ಟ್ರೈ ಮಾಡಿ ಅಲ್ಲ ಆಲ್ಮೋಸ್ಟ್ ಎ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಟ್ರೈ ಮಾಡಿ ನಿಮ ಆಗುತ್ತೆ.
ಹಾ ಬ ಮಾಡಿಲ್ಲ ಬ್ರ ಇನ್ನು ಯಾವ್ದು ನಾ ಟ್ರೈ ಮಾಡಿಲ್ಲ ಬ್ರೋ.
ಇಲ್ಲ ಟ್ರೈ ಮಾಡ್ಬುರು ಅದಕ್ಕೇನ್ ಸಿಲೆಬಸ್ ಅ ತಿಳ್ಕೊ್ ಬಿೋಡು ಕೆಲವಂದು ಟ್ರೈ ಮಾಡಿ ಈಗೆ. ಈಕಂತ ್ರೈ ಮಾಡ್ಕಂತತ ಅ್ರೆ. ಡಿಗ್ರಿ ಮುಗೇಟಿಗೆ ಏನ ಮ್ಯಾಟ್ರಿನ್ ಹೊತ್ ಸಿಲೆಬಸ್ ಏನು ಯಾವತರ ಎ ಯಾವರತರ ಎಕ್ಸಾಮ್ ಬ ಡಿಗ್ರಿ ಮುಗಿದ ಮೇಲೆ ಪಕ್ಕ ಆರಾಮ ಸಿರಿ ಮಾಡ್ಕೊಂಡ ಬಿಡತಿ
ಹಾ ಪ್ರ ನೀವು ಹೇಳ್ಕೊಡ್ತರಣ ಪ್ರ ಅಕಾಡೆಮಿ ಯಾವ್ದಾದ್ರು ಹೋದ್ರೆ ಈತರ ಕ್ಲಾಸಸ್ ಎಲ್ಲ
ಹಾ ನಿನ್ಗ ಅಂದ್ರೆ ಅಂದ್ರೆ ಕಾಮರ್ಸ್ ನ ಸಪ್ರಟ ಯ ಸಿಗಲ್ಲ
ಆ ಬ್ರೋ.
ಬ್ರೋ ನೀ ಅಂದ್ರೆ ಇಲ್ಲಿ ಬ್ಯಾಂಕಿಂಗ್ ಅಂದ್ರೆ ನಮ್ ಬಿಜ. ಪೂರ ಅಲ್ಲಿ ಕೋಚಿಂಗ್ ಹೇಳತಲ್ಲ. ಆ ಕಡೆ ನೀ ಆಧ ತ ಸೇ ಹೇಳಬೇಕಾಗುತ್ತೆ.
ಅನೇಕಲ್ಲ.
ಆಂಧ್ರ ಸೈಡು.
ಆ ಆಂದ್ರಾದ್ರಾಸೈಡಾ.
ಅಲ್ಲ ಬ್ಯಾಂಂಗ್ ಚಲ ಹೇತಾರೆ ಅ ಬ್ರ ಅಲ್ಲಿಾಳ.
ಹೌದ್ ನೋಡೋದು ಆದ ಈ ಕಡೆ ಎಲ್ಲ ನಮ್ ಕರ್ನಾಟಕ ಸೈಡ್ಲ್ಲ ಕೆಲ್ಸ ಮಾಡುವ ಯಾವದೇ ಬ್ಯಾಂಕ ಅಲ್ಲ ಯಾರಾದ್ರೂ ಒಬ್ರು ಆಂಧ್ರ ಸೈಡ್ ಇದ್ದೇ ಇರುತ್ತೆ
ಟ್ರೈ
ಹೌದು ಬ್ರೋ ನಮ್ದ ಇಲ್ಲಿ ಜಸ್ಟ್ ಇಲ್ಲಿ ನಮ್ದಿಲ್ಲೇ ಹುಣಸಿಗೆ ನಮ್ ಎರಡು ಕಿಲೋಮೀಟರ್ ಆಗದ ಅಷ್ಟೇ ಹುಣಸಿಗೆ ಹ ಹುಣ ಸಿಗಲ್ಲಿ ನಾಲ್ಕ್ ಜನ ಇದ್ದಾರೆ
ಅಷ್ಟೇ ಹ್ಮ ಅದೇ ತರನೋಡಣ ಯಕಂದ್ರ ಬರೆ ಅವ್ರ ಜನ ಕಾಂಪಿಟೇಶನ್ ಕೊ ಕ ಕೊಡಲ್ಲ ಬಟ್ ಅ ಜಾಸ್ತಿ ಮಾಡಲ್ಲ ಆ ಕಡೆಲ್ಲ ಜನ ಬಾ ಡಿಫ್ರೆಂಟ್ ಆಂಧ್ರ ಕಡೆಗೆಲ್ಲ ಜನ ಅವರೆಲ್ಲ ಇನ್ಸ್ಟಿಟ್ಯೂಟ್ ಬಹಳ ಫೇಮಸ್ ಇದೆ ಬಟ್ ಗೊ ಗೊತ್ತಿಲ್ಲ ಅನ್ಸುತ್ತೆ ನಿನ್ಗ
ಹಾ ಎಲ್ಲ ಗೊತ್ತಲ್ಲ ಬ್ರೋ
ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಾಳ ಬಾರಿಕ್ ಒಬ್ಬ ಮಾಡ್ತಾರ ಕ್ಲಸ್ಲ್
ಅ ಎಲ್ಲಾ ಬ್ಯಾಂಕ್ ಕ್ಷೇತ್ರಗಳಲ್ಲಿ ಅವರೇ ಕೆಲಸ ಮಾಡೋದು
ಹಾಗಗಿ ಇನ್ನೇನು ಇಲ್ಲಲ್ಲ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಇಲ್ಲ ಅನ್ನುಸ್ತೇ ಆಲ್ಮೋಸ್ಟ್ ಕೋಚಿಂಗ್
ಹ ಬ್ರೋ ನೋಡಂ ಬ್ರೋ ಡ ಹೋದಣ ಎಲ್ಲಾದ್ರೂ
ಹುಂ ಕೆಳಗಿಸಿ ಹೋಗಬಿಡು ಯಾಕೆಂತಂದ್ರ ಮೇನು ಉರುಪದಾಗೆ ಮಾಡ್ಕೊಂಡು ಹೋಗಕ ಯಾವದಾದ್ರ
ಕಲ್ತಬಿಡಬೇಕು
ಹ್ಮ ಯಾಕಂದ್ರೆ ಅಶ್ವಿದಾಗ ಊಟ ಮಾಡಿದ್ರೆ ಅಶ್ ಮುಡುತ್ತೆ
ಹಾ
ಮೇಲೆ ಊಟ ಸರಿಗಿ ಹೋಗಲ್ಲ ಅದ್ರಕ್ಕೆ ಜೀವನೇ
ಹೌದು
ಹ್ಮ್ ಹಸಿವಾಗಲ್ಲ ಹೆಂಗಗೆ ಹಸಿವ ಇನ್ನೊಂದ ಎರಡಷ್ಟು ಸುರತ ಆಮೇಲೆ ಸ್ವಲಪ ಹಸಿವ ಇರ್ತಾ
ಹೋಗಬೇಕಕ್ ಅನ್ಕಂತ್ರೆ ನಮ್ಗ್ ಭಾಷೆ ಬರ್ಬೇಕಲ್ಲಪ್ಪ
ಅಲ್ಲಿ ಹೆಂಗಾದ್ರರು ಹೊಂದಾಣೆ ಆಗುತ್ತೆ ಅಲ್ಲಿ ಆಲ್ಮೋಸ್ಟ್ ಅ ಕನ್ನಡ ಬರರು ಇರ್ತಾರ ಬ್ರೋ ಅಲೆನ್ ಬೇರೆರರಲ್ಲ
ಕನ್ನಡದವ್ರ ಇರ್ತಾರ ಅಲ್ಲೇನ.
ಹಾ ಕೆವೊಂದ್ನ ಆಗಾದ ಹೋಗ್ನಲ್ಲ ನೋಡಿ ನ. ಅಂದ್ರಕ್ಕಾ ಒಂದಿಸ ದಿನ ಆಂಧ್ರದಲ್ಲಿ ಅಕಾಡೆಲ್ಲ ಹೊತಿರ ತೋಲಾ
ಹಾ
ಮಾತಾಡ್ತಾರೆ ಅಂದ್ರೆ ಜಾಸ್ತಿ ಮಾತಾಡಲ್ಲ ಅಷ್ಟೇ
ಒ ಕನ್ನಡ ಮಾತಾಡ್ತಾರೆ ಬಟ್ ಜಾಸ್ತಿ ಇಲ್ಲ
ಬ್ರೋ ಏನಾದ್ರ
ಹ ನಮ್ ಕನ್ನಡದವರು ಹೋಗಿರ್ತಾರೆ ನಮ್ಮಂಗೆ ಇಂಟ್ರೆಸ್ಟ್ ಇರೋರು ಬ ಕಾಮರ್ಸ್ ಏನಾದ್ರು ಮಾಡಿದವ್ರು ಮುಂದೆನ ಮಾಡಬೇಕ ಅಂತ ಹೇಳಿ ಅವರು ಹೋಗಿರ
ಕೆಲ ಕೇಲೋವೊಂದ ಜನ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಬರುತ್ ತೇ ಇಂಗ್ಲಷ ನಲ್ಲಿ ಟೀಚ್ ಮಾಡಿರ್ತಾರೆ. ಹಂಗೇನಿಲ್ಲ ಆರ್ಟ್ಸ್ ಅಲ್ಲಿ ಆಸ ಪಾಸಲ್ಲಿ ಹೇಳಬಹುದು ಅವರು ಮೋಸ್ಟ್ಲಿ. ಯಾಕಂದ್ರೆ ಜಾಸ್ತಿ ಜನ ಆಕಡೆಗೇ ನೇ ಬರ್ತಾರೆ ನಮ್ಮಲ್ಲಿ ಟೀಚಿಂಗ್ ಮಾಡಕ್ಕೆ. ಹ್ಮ್ ಹಂಗೇನಿಲ್ಲ ಕನ್ನಡ ಬರ್ತವ ಅವ್ರಗೇನ ಬಂದಿರತಾವ್ ಅಗಾವ. ಕನ್ನಡ ಕಲ್ತಿರ್ತಾರ್ ಆಲ್ಮೋಸ್ಟ್.
ಅದೇ ಬ್ರೋ ನಾನ್ ಕೇಳ್ಕೊಂಡಿದ್ದೆ ನಾನು ಮದ್ಯಾನ ಹೋಗ್ಬೇಕ ಅಂತ ಅದೇ ಭಾಷೆ ಸಮಸ್ಯೆಯಿಂದ ನಾನು ಹೋಗ
ಇಲ್ಲಿ ಇಲ್ಲಿ ಇಲ್ಲ ಬ್ರೋ ಇಲ್ಲೇ ನಿಂತ ಕುೂಂತು ವಿಚೇರ್ ಮಾಡಕ್ ಹೋಗಬೇಡ ಅಲ್ಲಿದ ಅಬ್ಸರ್ವೇಶನ್ ಮಾಡ ಅಲ್ಲಿ ಹೋಗಿಗಿಸಿಂದ ಯಾವತರ ಅದ ಯಾವತರ ಇಲ್ಲ ಅಂತಗಿಸಿಂದ. ಬಂದಲ್ಲಿ ಮೊದಲ ಯಾವ, ಇಲ್ಲ ಯಾರನ ಹೋಗಿ ಬಂದಾರನ ನೋಡ ಇಗ. ಅಲ್ಲಿ ಯಾವರೆ ಸೈಡ್ ಪರಿಚೆ ಆದಾರ್ನ ನೋಡಿಕ ಆಲ್ಮೋಸ್ಟಾಲ ಕರ್ನಾಟಕ ದಾವ್ರ ಹೋಗತಾರ್ ಬ್ರೋ ಹಂಗ ಹಿಂಗ್
ಹೋಗ್ಬೇಡ ಬ್ರೋ. ನಾವು ಹೋಗೋನಾ.
ಹ್ಮ್ ಕೆಲವೊಂದು ಈಗ ಅಂತ ಆಂದ್ರಾ, ಹ್ಮ್ ತೆಲುಗು ಬರ್ಬೇಕಂತಲ್ಲ ಕೆಲವೊಂದ ಬಾಷ ಹಿಂದಿ ಬಂದ್ರ ಸ್ವಲ್ಪ ಅನುಕೂಲ ಆಗುತ್ತೆ ಕೆಲವೊಂದು ಇಂಗ್ಲೀಷ್ ಭಾಷೆ ಬಂದಿರತ ಆಯ್ತ ಬ್ರೋ ಅಷ್ಟೇ ಬ ಅಷ್ಟೇ ಬಂದ್ರೆ ಸಾಕ ನಿ ಆರಾಮ್ ಸರಿ ಅದ್ರಾಗ ಹೊ ಭಟ್ಟ ಆಗಬಹುದ್ನೇನೋ.
ಹ ಇಂಗ್ಲಿಷ್ ಸ್ವಲ್ಪ ಅದ ನಾರ್ಮಲ್ ಆಗಿ ಏನಾದ್ರು ಕೇಳಕ್ ಬರುತ್ತೆ ಬಟ್ ಅರ್ಥ ಆಗುತ್ತೆ ಮಾತಾಡೋದು. ಬಟ್ ನಾವ್ ಒಳ್ಳೇದ ಹ ಮಾತಾಡಕ್ ಬರಲ್ಲ.
ಹ್ಮ್
ಅದನೊಂದ ಸ್ವಲ್ಪ ಕಲ್ತಬಿಟ್ರೆ ಮುಗಿತ
ಹ್ಮ್
ಹೋಗ್ತೀನ ಬ್ರೋ ಹೋಗ್ತಿನಿ ಯಾವ್ದಾದ್ರು ಮ
ಹ್ಮ್ ಅಂದ್ರೆ ಇಲ್ಲಿ ಅಂದ್ರೆ ನಮ ಇಲ್ಲಿ ಬ್ಯಾಗಿಂಗ್ ಕ್ಷೇತ್ರ ದಾಗ್ ಎಲ್ಲಿ ಕೋಚಿಂಗ್ ಇಲ್ಲಪ್ಪ ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಆಲ್ಮೋಸ್ಟ
ಇಲ್ಲಿ ಯಲ್ಲೂ ಇಲ್ವಾ.
ಇಲ್ಲಿ ಇಲ್ಲ ಅನಸ್ತೇ ಬ್ರೋ ಬೆಂಗಳೂರು ಇರ್ಬೋದು ಇದ್ದಿದ ಇದ್ರೆ. ಬಟ್ ಬಿಜಾ ಬಿಜಾಪುರೂ ಧಾರವಾಡದಲ್ಲಿ ಜಾಸ್ತಿ ಇಲ್ಲ ಅನ್ಸ್ ತ್ತೆ ಬಸ್. ಜಾಸ್ತಿ ಹೋಗಲ್ಲ ಬ್ಯಾಂಕಿಂಗ್ ಕ್ಷೇತ್ರದಾಗ ಬಟ್ಟ ನಮ್ ಗೊತ್ತಲ್ಲ ಅಷ್ಟೇ ಅಷ್ಟ ಫೇಮಸ್ ಇದು ಗೊತ್ತಿಲ್ಲ ಅವ್ಗೆ
ಹೌಹೌದೌಬ
ನೋಡಿ ಎಲ್ಲಿಯಾದ್ರೂ ತಿಳ್ಕೊಂಡು ಇಷ್ಟ ಮಾಡ್ಬ ಏನಾದ್ರರು ಮಾಡು
ಅದೇ ಹೋಗೋಣ ಅ ಕಡೆಗೆ ಹೋಗೋಣ
ಇದ ಹೊರತೊಳಗೆ ಏನ್ ಬೇಕಕ್ಕದ ಮಾಡತತೆ ಅದೆಲ್ಲ ನಿನ್
ಎಲ್ಲ ಏಗಿದ್ ಮಾಡಕ್ ಹೋದ್ರೆ ಕಷ್ಟ ಆಗುತ್ತೆ
ಹಾಗಲ್ಲ ಬ್ರೋ ಅದೆಲ್ಲ ನಿಸೆಲ್ಲ ಮುಂದೆಲ್ಲಾ ಜೀವನ ಸಂಸಾರ ಮಾಡ್ಕೊಂಡಂತ ಏನ್ ಮಾಡ ಕಷ್ಟ ಆಗುತ್ತೆ ಇಾಗ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ ಇದೊಳ ಏನಾದ್ ಮಾಡ
ಹೌದ್ ಹೌದು ಬ್ರೋ ಮಾಡೋಣ ಬ್ರೋ ಯಾವ್ದಾದರೂ ಮಾಡಡಣ
ಹ್ಮ್ ಮಾಡಿ ಮಾಡಿ ಸುಮ್ಮನೆ ಕುಂದ್ರ ಬೇಡಿ ಏನಾದ್ರು ಮಾಡಿದ್ರೆ ಮರ್ಯಾರೆ
ಯದು ಬ್ರಾ ಊಟ ಬ್ರೋ
ಓಹ ಜಿಳಕ ಮಾಡಿಲ್ಲ ಬೆಳಗ್ಗಂತು ಜಿಳಕ ಮಾಡಿ ಆರಾಮ್ಸರಿ ಊಟ ಮಾಡೋದು ಊಟ ಮಾಡಿ ಏನಾದ್ರು ಎನ್ ಸಿರ್ ಟಿ ಪುಸ್ತಕ ಇರ್ತಲ್ಲ ಎನ್ ಸಿರ್ರ್ ಓದ ಕುಂದದು
ಹ ಚೆನ್ನಾಗಿ ಡ್ಕಣ
ಹ್ಮ್ ಅದೇನಾದ್ ಮಾಡಬೇಕು ಮತ್ತ ಪ ಸಿ ಜಾತಿಾಂಪಿಟಷನ್ ಇದಲ್ಲ
ಹೌದುದ್ದ ಓದಿ ಓದಿ ಬ್ರೋ ಹ
ಸರಿಪ ಬ್ರೋ
ಹಾ ಓಕೆ ಬ್ರೋ ಬಾಯ್
ಹೌದು